ಹ್ಮ್ ಆಯ್ತಾ ಊಟ, ಹ್ಮ್ ಇಲ್ಲ ಇನ್ನು ಆಗಿಲ್ಲ ಡ್ಯೂಟಿ.
ನಂದಾಗಿಲ್ಲ. ಏನ್ ಮಾಡ್ತಿದ್ದೀರಾ?
ಡ್ಯೂಟಿ ಎಂಟುವರೆ.
ಹಾ ಸರಿ ಸರಿ.
ಹ್ಮ ಸಂಸ ಏನು ಅಡ್ಗೆ?
ಅಡ್ಗೆ ಅನ್ನ ಸಾಂಬಾರ.
ಹ್ಮ್ ಅನ್ನ, ಸಾಂಬಾರ್, ಪಲ್ಯ. ಹ್ಮಾ ಹೊಳ್ಗಿ ಊಟ, ಹೂಂ ಪಲ್ಯ ತಿನ್ಬೇಕು. ಪಲ್ಯಾಗಿಲ್ಯಾ ಎಲ್ಲ ನೀನ್ ಮಾಡ್ತ ಇಲ್ಲಿ ಪೂರ್ಣ ಸ್ಕೂಲ್ ಹೋದ್ರೆ ಅದೆಲ್ಲಿ ಮಾಡ್ತ ಮಾಡಲ್ವ?
ಅದೇ ಸ್ಕೂಲ್ಗೆಗೋದಾದ್ರೆ ಕಷ್ಟ ಬುಡಿ.
ಕಷ್ಟ ಬೆಳಿಗ್ಗೆ ನಿಮ್ಮ ಹೂ ಡಹುಲ್ ಬಾಕ್ - ಸೊ
ಹ್ಮ್.
ಹ್ಮ್.
ಹೌದು.
ನೋೊಂದ ತಡಪ್ಪಾ ಯಾವ ತರ ಅ್ದ ನೋಡೋಣ ಏನ್ ಸಮಾಚಾರ ಏನ್ ಮಾಡ
ನಾಳೆ ಹೋಗಿ. ಟ್ರೂ ನೋಡಿ ಗೊತ್ತಾಯ್ತು ಪಫಸ್ಟು ಸ್ಯಾಲ್ರಿ ಅದು ಇದು ಎಲ್ಲಾನು ಕೇಳ್
ಅದೇ ಮಿನಿಮಮ್ ಅದೇ ಎಂಟ ಹೊತ್ತು ನೋಡ್ಬೇಕು ಎಷ್ಟು ಮಾಡಿದ್ರ ಗೊತ್ತಾಗುತ್ತಲ್ಲ ಅಲ್ಲಿ ಹೊಸದಾಗ ಎಲ್ಲಿ ಗತ್ತಾಗ ಐದರತ್ರ ಆಯತ ಆಗಿರದ ಅಲ್ಲಿ. ಅಲ್ಲೇ ಮಾಮೂಲಿ ಇದ್ರಲ್ಲಿ ರೋಡ್ ಹಾಗೈ. ಮ ಮೌಲ್ಯ ಹ್ಮ್ ಹ್ಮ. ಬೆನ ಯ
ನಾಳೆ ಹೋಗಿ ನೋಡಿ ಇಂಟರಿವ ಹಾಗಾದ ಮ ತೈತಲ್ಲ
ಹ್ಮ್
ಮದ್ದೆ ಇನ್ನೇ ಸಮಾಚಾರ ಎಸ್ ಸೇಲ್ ಮಾಡ್
ಸೇಲ್ ಆಯ್ತು ಸುಮ ಈ ಒಂದ್ ಎರಡ್ ಆಯ್ತು ಅಷ್ಟೇ ದಿನ ಆಯ್ತಿರ್ ತವೇ
ಅಂದ್ರೆ ನಿಮ್ಗೆ ದಿನಾ ಸೇಲ್ ಮಾಡಿದ್ರೆ ಎನ್ ಹ ಅದು
ಇನ್ಸೆಂಟಿವ್ ಹೌದ್ ಹೌದೌದು ತಾರ್ಗೆಟ್ ಇರುತ್ತೆ.
ಸ್ಯಾಲ್ರಿ ಬಿಟ್ಟು
ಸ್ಯಾಲ್ರಿ ಬಿಟ್ಟು ಇನ್ಸೆಂಟ್ ಇರುತ್ತೆ.
ಹ್ಮ ಹ್ಮ್ ದಿನಾ ದಿನ ಸೇಲ್ ಮಾಡ್ತಾ ಇರ್ಬೇಕು ಟಾರ್ಗೆಟ್ ಇರುತ್ತಾ ಇಷ್ಟು ಅಂತ ಮಂತ್ಲಿ.
ಅದೀನೈಯ್ಧು ಟಾರ್ಗೆಟ್ ಮೈಟಿ ಪರ್ಸೆಂಟ್ ಮಾಡ್ರ್ ಮಾತ್ರ ಸೇಲ್ ಮಾಡೋರ್ಗ್ ಇನ್ಸೆಂಟಿವ್.
ಹ್ಮ್ ಹ್ಮ್ ಹ್ಮ
ಮಿನಿಮಮ್ ಎಟಿ ಪರ್ಸೆಂಟು
ಹ್ಮ್
ಎಟಿ ಫೈವ್ ಪಸೆಂಟ್ ಮಾಡ್ಬೇಕು. ನಾವು ಸೆವೆಂಟಿ ಸಿಕ್ಸ್ಟಿ ಆ ತರ ಮಾಡ್ ಹಂಗೆ ಇನ್ಸೆಂಟಿವ್ ಬರಲ್ಲ.
ಅದೇ ಬರೀ ವಾಷಿಂಗ್ ಮಿಷಿನ್ ಮಾತ್ರ
ಹ್ಮ್ ವಾಷಿಂಗ್ ಮಿಷನ್ ನಮ್ ಕೆಟಗರಿ ಇತ್ತಲ್ಲ ವಾಷಿಂಗ ಮಿಶಿನ್ ಫ್ರಿಡ್ಜ್ ಎ ಸಿ
ಹ್ಮ
ನಮ್ಮ ಇದ್ರ ಪ್ರಾಡಕ್ಟ್ ನಾವ್ ಏನ್ ಸೇಲ್ ಮಾಡ್ತಿವ್ ಎಲ್ಲಾಕುದ್ರು.
ಹಾ ಕ್ಷಿ ಅಂಗಾದ್ರೆ ಸರಿ ಎಷ್ಟ ಎಷ್ಟು ಸತಿ ಹ ನಿಮ್ಗೆ ಎಷ್ಟು ಅಂದ್ರೆ ಎಷ್ಟು ವರ್ಷಕ್ಕೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ ತರಲ್ಲಿ
ವರ್ಷ ವರ್ಷ ಮಾಡಿ ಇಲ್ಲ ಅಂದ್ರ್ ಕಂಪನಿಲ್ ವರ್ಷ್ ವರ್ಷ ವರ್ಷವೇ
ವರ್ಷ ವರ್ಷ ಇನ್ಕ್ರೀಸ್ ಮಾಡ್ತಾ ಹೋಯ್ತಾರೆ.
ಹ್ಮ್ ಹ್ಮ್ ಅಂದ್ರೆ ನಮ್ಮ ವರ್ಷದ ಎಬಿಲಿಟಿ ಯಾವ್ತರ ಇದೆ ಏನ್ ಸೇಲ್ ಮಾಡಿರ್ತೀವಿ ಎಷ್ಟು ತ ಅದುನ್ ನೋಡ್ಕ್ಯಂಡು
ಹ್ಮ
ತಕ್ಕ ಇಷ್ಟ್ ಪರ್ಸಂಟ್ ನಮ್ ಸ್ಯಾಲ್ರಿಲಿ ಪರ್ಸೆಂಟ್ ಒಂದ್ ಐದ್ ಪಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟು ಏಳು ಪರ್ಸೆಂಟ್ ಏನ್ ಪರ್ಸೆಂಟ್ ಆ ತರ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಹ ನಮ್ ಪರ್ಫಾರ್ಮೆನ್ಸ್ ಮೇಲೆ ಇದಾಗುತ್ತೆ. ಮಾ ತರ್ಮ ಯಾವ್ ತರ ಕೂಗೊಣಂತ ಮಾಡ್ರಿ ಅದ್ರ ಮೇಲೆ ಸ್ಯಾಲ್ರಿ ಇದಾಗದ ಬುಡೋದು. ಅದ್ಕಾಗಿ ಹೇಳ್ ತರ ಸುನ್
ಹ್ಮ್ ಇದ್ರಿಂದ ವರ್ಕ್ ಅಂದ್ರೆ ಅಂದ್ರೆ ಇದ್ರಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಹ ಅಲ್ಲ ಇದ್ರಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ಗೆ ನಿಮ್ ಬೇರೆ ಪೋಸ್ಟ್ ಕೊಡಲ್ವಾ ಮುಂದುಕ್ಕೆ.
ಕೊಡ್ಬೋದು ಎಲ್ಲ ಕೊಡ್ತಾರೆ ಬಂದಿದ್ದಾಳೆ ಟಿ ಎಲ್ಲಾ ಎಸ್ ಎಡೋದಕ್ಕೆ ಗ್ರಾಜುಯೇಷನ್ ಬೇಕು ಡಿಗ್ರಿ ಮಾಸ್ಟರ್ ಡಿಗ್ರಿ ಎಂ ಬಿ ಎ ಇದೆಲ್ಲ ಅದರತಕ್ಕಂತೆ ಸಿಗತ್ತೆ. ಕಂಪಲ್ಸರಿ ಡಿಗ್ರಿ.
ಕಂಪಲ್ಸರಿ ಡಿಗ್ರಿ ಆಗಿರ್ಬೇಕು ಹ್ಮ್
ಇಗ್ ಡಿಗ್ರಿ ಆಗಿಲ್ಲದೋನ್ ಆ ಟಿ ಎಲ್ ಆಗರ್ಬೋದಿತ್ತೀಗ್ ನಾನು. ಟೀಮ್ ಲೀಡ್ರು. ನಾವ ಒಂದು ಇಪ್ಪತ್ ಮೂವತ್ತ್ ಜಿನ್ ನಮ್ದೊಂದ ಅ ಅವ್ಲಿಲ್ಲ್ ಇರಲ್ಲ ಡಿಗ್ರಿ ಆಗಿದ್ರೆ.
ಅದು ಏನು ಏನು ಗೊತ್ತ ಹ ಅದು ಈಗ ನಮ್ಮ ಹತ್ರ ಡಿಗ್ರಿ ಅದ ಅದ್ರ
ಹ್ಮ ಯಾವದ ಹೌದು ಅಂದ್ರೆ ಒಬ್ಬ್ರಿಗೆ ಯೂಸ್ ಆಯ್ತೆ ಒಬ್ರಿಗ್ ಇಲ್ಲ ನಾವು ಕರೆಕ್ಟ್ ಆಗೆ ಪಿ ಯು ಸಿ ಅದ್ರ ಆಸೆಗ್ ಮೆಂಟಲ್ ಬಂದಿದ್ರೆ ಇಷ್ಟ ನಮ್ದು ಯಾವ್ದಾರೂ ಒಂದ್ ಇದಾಗೋದು ಇಲ್ಲ ಎಂ ಏನ ಎಂ ಕಾಂ ಯಾವ್ದ ಒಂದು ಕ್ಲಿಯರ್ ಆಗಿ ಮಾಸ್ರ್ ಡಿಗ್ರಿ ಒಂದ್
ಅದೇ ಈಗ ನಮ ನಮ್ದು ನಮ್ಮ ಹತ್ರ ಎಲ್ಲ ಡಿಗ್ರಿನೂ ಅದ ಆತ್ರ ನಮ್ಗೆ ಯಾವ್ದ ನಮಗೆ ಯಾವ್ದ್ ಬೇಕೋ ಆತರ ಕೆಲ್ಸ ಸಿಗಲ್ಲ ನಮ್ಗಿರೋ ಡಿಗ್ರಿಲಿ.
ಕುನು ಓದಿದದ್ಕುನು ವರ್ಕ್ ಮಾಡೋಕ್ಕು ಲಾಟ್ ಆಫ್ ಡಿಫ್ರನ್ಸ್ ಅದಕು ಅದಕ್ಕು ಸಂಂಧನೇ ಇಲ್ ಐ ಟಿ ಅದೆಲ್ಲ ಫ್ಯಾಟ್ರಿಗೆ ಆ ತರ ಹೋಗಿಬೇಕಂತ ಪಶ್ ಮಾಡ್ಬೋದ್ ಇಲ್ಲ ಆಟೈಮಲಿ ಜೆ ಒ ಸಿ ಆತರ ಎಲ್ಲ ಮಾಡ್ಕೊಂಡಿದ್ರೆ ನಮ್ಮ ಫೀಲ್ಡ್ ಅಲ್ಲಿ ಅಲ್ಲಿ ಮೋಸ್ಟ್ ಅಲ್ಲಿ ಇಷ್ಟ ಟೈಮಲ್ ನಾನು ಕಂಡಕ್ಟರ್ ಡ್ರೈವರ್ ಏನೋ ಒಂದ್ ಆಬೋದಿತ್ತು. ನಾವು ಆ ಟೈಮಲ್ಲಿ ಹಾ
ಅದೇ ಹೇಳ್ತಿರೋದು ಈಗ ನ ನಮ್ಗೆ ಡಿ ಡಿಗ್ರಿಯ ಡಿಗ್ರಿ ಇದ್ರ ನಂಗ್ ಯುಜ್ ಅಯ್ ತಿಲ್ಲಾ ಅದೇ ನಿಂಗ್ ಹ ನಿಮ್ಗ್ ಇದ್ರೆ ಆ ಡಿಗ್ರಿ ನಮ್ಗ ದಿರೆ ಡಿಗ್ ನಿಮ್ಗ ಇದ್ರೆ ಈಗ ನಿಮ್ದು ಯಾದಾರೂ ಇದಾಗದು ಯೂಸ್ ಆಗದು
ಎಕ್ಸ್ಪೀರಿಯನ್ಸ್ ಹತ್ತು ವರ್ಷ ಅಲಾ ಎಕ್ಸ್ಪೀರಿಯೆನ್ಸ್ ಕೊಡಲೇಬೇಕ್ ನಮಗೆ ಆಫರು ನಮಗೆ ಬರದ್ ನನ್ಗೇನೆ ಆಲ್ಮೋಸ್ಟ್ ಆಲು ಬಟ್ ಬಟ್ಟು ಏ ಬುಡು ಅವ ರೆಸ್ಕು ಕಣಾ ಅವೆಲ್ಲವೆ ಸುಮ್ ಇದೆ ಕರೆಕ್ಟ್ ಅನ್ಸ್ಬಿಡ್ತ ಒಂದ್ ಒಂದ್ ಸಲವೇ ಇದ ಅಂದ್ರ ಟೈಮಿಂಗ್ಸ್ ಸೋ ಅಯ್ ಅದು ಸೇಮ್ ಆಲ್ಮೋಸ್ಟ್ ಆಲ್ ಟೈಮಿಂಗ್ ಫ್ಲೋರ್ ಅದೇ ಸಿಗಲ ಸಿಗುತ್ತೆ ಹೊರ್ತು ನಿನ್ಗೆ ಮಂಡಿ ಇದ್ರು ಕೆಲವ್ ಸಲಾ ಮೀಟಿಂಗ್ ಹಾಕತ್ತಾರೆ ಕಾನ್ ಸಾಲ್ ಮೀಟಿಂಗು ಎಲ್ ಆಲ್ ಆಲ್ಮೋಸ್ಟ್ ಆಲ್ ಅವರು ರಿಸ್ಕಿನೆ ಒಂತರ ನಾವ್ ಅನ್ಕೊಬಹುದು ಆದ್ರೆ ಇಲ್ಲಿಯೀದೆ ಹಸ್
ಅಂದ್ರೆ ಅದೆಯ ಅಷ್ಟ ಜನ ಟೀಮ್ ಮೆಂಬರ್ಸ್ ಮೆಂಟೇನ್ ಮಾಡಬೇಕಲ್ಲಾ ಅವರು ಎನಿ ಟೈಮು ಎನಿ ಟೈಮು ಇದರಲ್ ಇರಬೇಕು ಅ ಹ್ಮ್ ಹ್ ಅದೇ ಸ್ಯಾಲರಿ ಇಂಕ್ರೀಸ್ ಆಗಿರತ್ ಅಲಾ
ಹಾಂ ಅಲ್ಲ ಇನ್ಕ್ರೀಸ್ ಅಂದಾ ಆಲ್ಮೋಸ್ಟ್ ಟಿ ಎಲ್ಗೆ ಅಂದ್ರೆ ನಮ್ಮ ಈಗ ನಾನೀಗ ಹತ್ತ ವರ್ಷಾ ಎಕ್ಸ್ಪೀರಿಯನ್ಸ್ ನಂಗ್ ಬರಾ ಆರ್ ಸಾವರಾ ಆಲ್ಮೋಸ್ಟ್ ಆಲ್ ಬತ್ತಾ ಹಂಗೆ ಅದು ಆಮೇಲೆ ಸ್ವಲ್ಪ ಯಾಕಂದ್ರ ಈಗಾ ನಾವು ಈ ಬೆಂಗ್ಳೂರ್ಗೆ ಹೋಗಬೇಕು ಹ್ಮ್ ಹೋಗ್ಲೇಬೇಕು ಇಲ್ಲಿ ಎಂತ ಇದರಿದ್ರೂನು ಎ ತುಂಬಿರಿ ರಜಾ ಹಾಕ್ಬೇಕು ಆಗ್ಬಹದು ಆತರ ಹ ಅದಲ್ಲಂಗ ಮಾಡಕ ಆಗಲ್ಲ ಅದು ಹೋಗ್ಲೇಬೇಕು ಕಂಪಲ್ಸರಿ ಹೋಗ್ಲೇಬೇಕು ಕೊಲಿ
ಹಾ ಅದು ಮೀ ಮೀಟಿಂಗ್ನು ಟೀಮ್ ಲೀಡರ್ ಆಗ್ ಹೋಗ್ಲೇಬೇಕಲ್ಲಾ ವಿಷಯ ತಿಳ್ಕ
ಕಂಪಲ್ಸರಿ ಅದು ಹಾ ಅದು ಇಂಥ ದಿನ ಮೀಟಿಂಗ್ ಇಷ್ಟೊತ್ತಿಗೆ ಅದಾ ಹೋಗ್ಲೇ ಬೇಕು ನಾಕಣದ ಹೋಯ್ತಾ ಇರ್ಬೇಕು ಇಲ್ಲಿ ಇದ್ ಮಾಡಿ ಮ್ಯ ಇಲ್ಲಿ ಮ್ಯಾನೇಜ್ ಮಾಡಿ ಬೇರೆಯವ್ರ ಮಾಡಿ ಮಾಡಕ್ ಹೋದಾರ ಮಾಡಕ್ಕಾಗಲ್ಲ ಹ್ಮ್ ಆತರ ಅದು ಕೆಲ್ಸ ಕಾರ್ಯಗಳು ಆ ರೆಸ್ಟ್ ಸಿಗೋದು
ಹ್ಮ್ ಹ್ಮ್ ಹ್ಮ್ ಹಂಗದ ಕಷ್ಟ ಇದು ಏನ್ ಅದ್ ಬಿಟ್ರೆ ಇ ಹ ಅಂದ್ರೆ ಅವ್ರೇ ಕಂಪ್ನಿ ನಡೆಸ್ಬೇಕಾದ ಅವರ ಅವರು ಕಂಪ್ನಿ ಅಸ್ತಾರಲ್ಲಾ ಅವ್ರು ಓನ ಕಂಪ್ನಿ ಇಟ್ಕತಾರ ಇಲ್ಲ ಈ ತರ ಕೆಲಸ ಕಲ್ ತು ಆಮೇಲೆ
ಯಾವ ಕ ಕಂಪ್ನಿ ಅಂದ್ರೆ ಅದು
ಈಗ ಅವರು ನಿಮ್ ಕಂಪ್ನಿ ಬಾಸ್ ಇರ್ತಾರೆ ಅಲ್ವಾ ಅವರು ಯಾವ್ ಎಕ್ಸ್ಪೀರಿಯನ್ಸ್
ಓ ಏ ನಮ್ ಕಂಪ್ನಿ ಭಾಸ ಅಂತಂದ್ರೆ ಅಮೇರಿಕ್ವ್ರು ಹಮ್ಮ ಜ ಕಂಪ್ನಿ ತಕೊಂಡ ಇದ್ ಮಾಡ್ಕೊಂಡು ಮಾಡೋದ ಪ್ರಾಡಕ್ಟ್ ಇದು ಹ ಸೋಮಾರು ಅದು ಎಚ್ ಸಾರು ಚಾರ ತರಾ ಬಿ ಎಮ ಎಸ್ ಎಮ್ಊ
ಹಾ
ಆರ್ ಎಸ್ ಅದೆಲ್ಲ ಬಂದು ಕೊನೆಗ ನಾವು ಫಸ್ಟ್ ಆಚರಿಂದ ಹೋದ್ರೆ ನಾವವು ಲಾಸ್ ಅಷ್ಟು ಹಂಗೆ ಹ ರಿಟೇಲ್ ಎಕ್ಸಿಕ್ಯೂಟಿವ್ ಅಂದ್ರೆ ಲಾಸ್ಟ ಮೈ್ನು ನಾವು ಬರೋದಲ್ಲಿ ನಾವು ಸೇಲ್ ಮಾಡಿದ್ರೆ ಕಂಪ್ನಿ ನೇಮ್ ಎಲ್ಲರಿಗೆ ಸಮೋಟ್ ಟಿ ಎಲ್ ಗಳು ಅವ್ರ ಅಂಕ್ ಅಂದ್ರಂಗ ಒಂದ್ರೆ ಟಾರ್ಗೆಟ್ ಆಗ್ತಾ ಹೋಗೋದು ಬ್ರ್ಯಾಂಡ್ ವೈಸ್ ಅಲ್ಲಿ ಕಂಪ್ನಿ ಅವರು ಇರ್ತ ಇಂತ ದೇಶಸ್ ಅವರು ಯು ಎಸ್ ಎ ಯುರೋಪ್ ಪೋ ಅವರು ಓಲ್ಡರ್ಸ್ ಇರ್ತಾರೆ ಈ ಇನ್ವೆಸ್ಟರ್ ಇನ್ವೆಸ್ಟರ್ ಇರ್ತಾರ ಕಂಪ್ನಿ ಮೇಲೆ ಹ್ಮ್ ಆತರ ಅದು
ಇಲ್ಲಿ ನಿಮ್ ಮೇನ್ ಯಾರು ಬಾಸಿಲ್ವಾ
ನಮ್ಮ ಇಲ್ಲಿ ಇದು ಶೋರೂಮು ಶ್ಟೋರೂಮ್ ಓನರ್ಗಳು ಬಾಸು ಅವರು ನಮ ಈಗೆ ನೀನೇ ಓನರ್ ಫಾರ್ ಎಕ್ಸಾಂಪಲ್ ಲು ನೀವು ಓನರ್ರು
ಹ್ಮ
ನೀನ್ ನನ್ ಐಟಮ್ ತರಿಸಸ್ಕಡ್ತೀನಿ ನಾನ್ ಮಾರ ಬೇಕು ಕಂಪನ ಅವರ ಕಂಪನ ಪದಾರ್ಥ ಇದೊಂದು ಕಂನಿ ನ ಕಂನಿ ತರಿಸ ಮಾಡೋದು ಹಂಗಗೆ ಯಾವ್ದೋ ಕಂಪ್ನಿದು ಲಾಭ ಬಿಂಗ್ ಬರುತ್ತೆ
ಹ್ಮ್ ಹ್ಮ್ ಹ್ಮ್
ತರ
ಅ ಆದ ನಿಮ್ಮ ಓನರ್ ನಾನ ಎಲ್ಲಿ ಕೇಳಿದ್ದು ಅಷ್ಟೆ ಮೈಸೂರಲ್ಲಿ ನಾನು ಸರೌಂಡಿಂಗು
ನಾಮ ಕಣ ರ ಬಟ್ ನಮಗೆ ಸಳ ಇ ಎಲ್ಲ ಕಂಪನಿ ಬದು ಹ್ಮ್ ಹೌದು ಇವಾಗ ಶಾಪ್ ನಮ್ಗ ಆ ಕಂಪ್ನಿಯಿಂದ ಬಿಲ್ ಮಾಡ್ಸಿ ತರಿಸಸ್ತಾರ ನಾವು ಅವ್ರದ ನಮ್ಮ ಅಂತ ತರ್ತಿರ ನಾವು ಸೇಲ್ ಮಾಡೋದು
ಹಾ ಸರಿ ಸರಿ ಅಂದ್ರೆ ನಿಮ್ ಕ ಅಲ್ಲಿ ಎಷ್ಟ ಜನ ರ್ ಕರ್ಸಿರ್ತ ಜಾಸ್ತಿನ ಹೊರ್ಕರ್ಸ ತಗೊಂಡ್ರ ಮಾಮೂಲಿನ
ಹ್ಮ್ ಒಣಂದ್ ಕಂಪ್ನಿಲ್ ನಾಲ್ ನಲ್ಕ ಜನ ಐದೈದ್ ಜನ ಇರ್ತಾರೆ. ನಾವೇನ್ ಮಾಡ್ತೀವಿ ನಮ್ಗೆ ಸೇರಿ ನಮ್ಮ ನಮಗಿರತ್ತ ಅವ್ರದ ದಯ ಅವ್ರ ಯಾವ್ದ್ ಮಾಡ್ತರ್ ಅವ್ರದ್ ಅವ್ರಗ್ ಸೇಲು. ನಾವು ಅಲ್ಲಿ ಎಲ್ಲಿ ಬಂದ್ಬಿಡ್ತೀವಿ ನೋಡು ಆ ಟೈಮ್ಲಿ ನಮ್ದಾಯ್ ಇದು ನಮ್ಗೆ ಇ ಲಾಸ್ ಅದು
ಹಾ ಅ ಕಡೆ
ಹ ಹೌದು ಮೊದ್ಲೆಲ್ಲಾ ಕಡಿಮೆ ಇರ್ತಿದ್ರು ಎಂಪ್ಲಾಯೀಸು ನಾಳಕ್ ಬಂದಿದ್ರು ನಮ್ಗೆ ಸಿಕ್ತಿತ್ತು ಅದು ಈಗ ಹಂಗಿಲ್ಲ ಇವಂದು ನಾವ್ ರಜಾ ಹಾ ಯ್ರೆ ಬೇರೆ ನಾವು ತೋರ್ಸಿೋ ಕಟಮರ್ಸ್ ಬಂದು ಬಿಲ್ ಮಾಡ್ರ ಮಾತ್ರ ನಮ್ಗೆ ಅದುಾವ ನಮ್ಮ ಹೆಸಗೆ ಇವು ಹೊಸತಾಗ ಇವತ್ ಬನ್ನಿ ತಗೋಗ್ತಿಯ ಅಂತ ದು ಯಾರು ತೋರಿಸಿರ್ತಾರ ಅವ್ರಿಗೆ ಅಯ್ಯೋ ಸಿಕ್ಕಬಿಟ್ಟ ಮೊದ ಕಂಪೇರ್ ಮಾಡಿದೆ ಇವಾಗಂತ ಭಯಾನಕಲ್ಲೇ ಭಯಾನಕ ಹಸಿಯಲ್ಲ ನಮ್ ಕಮ್ಮಲೆ ಇಬರು ಾಕು ಜನಾಗಿಿ
ಹಾ ಗಿರ್ ನಾಲ್ಕು ಜನದಲ್ಲಿ ನೀವ ಇಲ್ದೆ ದಿನಕ್ಕೆ ಅವ್ರ ಮೂರ್ ಜನ ಯಾರು ಹೋಗ್ತಾರೆ ಅದೇ ತಪಾ ಇದ ಮಾಡ
ಹೌದೌದು ಅವರು ಕೊಡತಾರ ಅವ್ರಗ ಹಾಕದ್ರ
ಕದೆ ಹಂಗ್ರ ನಿಂಗ ರಜಾ ಅಕ್ರ ಗ ಲಾಸ್ ಆಗುತ್ತೆ ಅಲ್ವ ದಿನ ಎಲ್ಲ
ಸೇರ್ ಚೆನ್ನಾಗಿಗತ್ತು ಅಂದ್ರ ನಮಗೆ ಏನ ಆಗರಲ್ಲ ಲಾಸ್ ಅದೊ ಹಂಗೆ ಏನು ಮಾಡಕ ಆಗಲ್ಲ ಈಗ ರಾಜ ಈಗ ಏನ್ ಮಾಡುದ ರಾಜ ಯಾಕಲ್ಲ ಒಂದ ದಿನ ಕೆಲ್ಸಕ್ ಬಂದಿರ್ತೀವಿ ಜೀರೋ ಸೇಲ್ ಆಯ್ತದ ಸೇಲ್ ಆಗ ಕಿರಲ್ಲ ಆನ್ಕೊ
ಹಾ ಗೊತ್ತಾಯ್ತು ರಜಾ ಆ ಹಾಕಳ್ದೇನೇನು ಕೆಲ್ಸನೂ ಮಾಡ್ಬೋದು ಮತ್ತಿನ್ನ್ ಹ್ಮ್.
ಅವ್ರಿಗೆ ರಜಾ ಹಾಕಳ್ದೆ ಮಾಡಿದ್ರೆ ಚೆಂದ ನಮ್ ಓನರ್ಗ. ಹ್ಮ್ ಮಾತ್ರ
ಸರಿ ಸರಿ
ಏನ್ ಮಾಡ್ಗ್ಯಲ್ಲವ ಫುಲ್ ಕಾಂಪಿಟೇಷನ್ ಈದ್ ಇದ್ರಲ್ಲಿ ಬಿಡಂಗಲ್ಲಾ ಮಾಡಂಗಿಲ್ಲ ಆ ತರ
ಹೌದು ಈಗ ಬಿಟ್ಟು ಇದ್ ಕಲ್ತಿರೋದ್ನ ಬಿಟ್ಟು ಬೇರೆ ಕಡೆ ಸೇರ್ಕೊಂಡ್ರೆ ಎಲ್ ಸ್ಯಾಲ್ರಿ
ಏಯ ಹಾಗಲ್ಲ ಹ್ ಸ್ಯಾಲ್ರಿ ಗೊತ್ತ ನಲ್ವತ್ತ್ ಸಾವಿರ ಯಾರು ಕೊಟ್ರಪ್ಪಾ ಹ್ಮ ಉಂಡೆ ಸ್ಯಾಲ್ರಿ ಆಮೇಲೆ ಬೇಸು ಅದ್ಕೆ ಹತ್ ವರ್ಷ ಒಂದೇಲ್ ಇಲ್ ಮಾಡಿನ್ ಸುಮ್ ಬೇರೆಕ್ ಹೋದ್ರೆ ಹೊಸ್ತತರ ಅದು.
ವಸದ್ ಕಲ್ತ್ಕೊಂಡು ಸ್ಯಾಲ್ರಿ ಇನ್ಕ್ರೀಸ್ ಮಾಡಗಂಟೆ ಅರ್ಧ ಏಜ್ ಕಳ್ದೋಗ್ ಏಜೆ ಕಳ್ದೋಗಿರುತ್ತೆ ಇನ್ನೆಲ್ಲಿ ಹಾ ಸರಿ ಸರಿ ನಾಳೆ ಮಾಡ್ತೀನಿ ಇವಾಗ್ ಮಾಡಿ ಹ್ಮ್ ಸರಿ ಹಾಗೆ ಮಾಡಿ.